ಯಳಪ್ಪಾ ಉಳ್ಳ ಏನ ಆರಾಮಾ
ಹಾ ಆರಾಮ್ ನೋಡಪ್ಪಾ ಅಲ್ಲಿ ಏನ್ ಮಾಡಗತ್ತೆ
ಏನ ಇಿಲ್ಲ ನೋಡ್ರಗ ಹೊರಗಡೆ ಇಲ್ಲ ಹಾಸ್ಟ್ಲ ಕುಂತಿದ್ದೆ ಮಳೆ ಬರ ಕುಂತಿತ್ತು ಅದಕ್ಕೆ ನಿಂತ ನಂಗೆ ಏನ್ ಮಾಡ್ಬ ಪಕನ್
ಹೌದಾ
ಹ್ಮ್ ಮಧ್ಯಾಹ್ನ ಕಾಲದ ಹಯ್ದ ಓಕೆಸ ಬಂದ ಮಕೊಂಡಿದ್ದ ಇವಾಗ ಎದ್ದನ್ ಮೊಳೆ ಬರಕತ ಹೊರಗಡೆ ನಿಂತೇನೆ ಎಲ್ಲ ವೆದರ್ ನೋಡ್ಕಂತ ಹೆಂಗದಂತ
ಹ್ಮ ಹ್ಮ್್ಮ ಆರಾಮದ್ ಜೀವ್ನ ಅಂದ್ರ
ಆರಾಮದಪ ಅಷ್ಟಕ್ಕೆ ತಕ್ ಮಟ್ಟಿ ಇರ್ಬೇಕಕ್ ಹಂಗೆ ಅವಾಗ ಜೀವನ ಬರೀ ಬೇಸರತೆಗರ ಪಡದು
ಹೌದ ಹೌದೌದು ಒ ಮತ್ತ ಊಟ
ಆಯ್ತು ನೋಡಪ್ಪನಂದು
ಹ್ಮ್ ಆಯ್ತ್್ ನೋಡಪ್ಪಾ ನಂದ ಈಗ ಜಸ್ಟ್ ಊಟ ಮಾಡಿ ನಾನು ಹೊರಗೆ ಬಂದಿದ್ದೆ
ಹೌದಾ ಇಲ್ಲಿ ಊರಾಗಿದ್ದಾನು
ಹ್ಮ್ ಊರಾಗೇನು ನಾನೀಗ ಊಗ್ ಬಂದಿದ್ದೆ
ಹೌದಾ ಎಲ್ಲ ಹಣೋರು ಆರಾಮದಾರ
ರಾಮನೋಡ ಎಲ್ಲಾ ಅಣ್ಣ ಅವರೆಲ್ಲಲ್ಲ
ಹೌದ ಏ ಅಣ್ಣಂದ್ ಮದ್ ಆದಂತ ಅಂದ್ರ ಅಲ್ಲ
ಅಣ್ಣೊಂದಲ್ಲು ನಂದೆ
ನದಾ
ಹ್ಮ್ ಅದಕ್ಕೆ ಮತ್ತ ಫೋನ್ ಮಾಡಿದ್ದೀನಾನು
ಯಾವ ನವಿ ಹಚ್ಚಿದಪ್ಪ ಅಣ್ಣಂದ್ ಆದಂತನ್ನ ಅದಕ್ಕೆ
ಹ್ಮ್
ಇಬ್ಬ್ರದ ಅದ ಒೊಬ್ಬ್ರ್ದ
ಹಾ
ನಿಮ್ ಇಬ್ಬ್ರ್ದ ್ಪ್ಪ ಮಮ್ಮಿಗೆ
ಇಬ್ಬರ್ದ ಅಣ್ಣಂದ ನಂದು ಇಬ್ಬರು ಒಮ್ಮ್ರ ಮಾಡಕತ್ತಾರ
ಹೌದಾ ಯಾಕ ಒಂದ್ ಇನ್ನೊಂದು ಎರಡು್ಮರ್ ಇನ್ನೊಂದ ಎರಡ್ ಮೂರು ವರ್ಷ ಇರ್ಬೇಕಲ್ಲ
ಎಲ್ಲಾ ಹೇಳಿದೆ ನಾನು
ಹ್ಮ್ ಹ್ಮ್
ಹ್ಮ್ ಮತ್ತೆ ಯಾಕಪಾ ಮಾಡಿಕೆ ಜಲ್ದಿ
ಹ್ಮ್
ಹ್ಮ್ ಅಣ ಕರ
ಆದದ್ರೆ ಖರ್ಚದ ಖರ್ಚ ಹೋಗುತ್ತೆ
ಹ್ಮ ಅದೇ ಕರದ ತ ಸುಮನೆ ಮಾಡಿದಪ್ಪದೆ ನೀ ಮತ್ತಂದಮಿಂದ ಒಂದ್ ಮದಿ ಮಾಡ್ಬೇಕಲ್ಲ ಸು ಖರ್ಚಾಗಗ್ತಾ ಮಾಡಿನ ಅಂದ್ರ
ಹ್ಮ
ಹ್ಮ್ ಅದಕ್ಕೆೇನ ಮಾಡಿ ಬರ್ಬೇಕಕ್ೂ ಹದಿ
ಹ ಬರಾಮ ತ ಹವಗೈತಿಳ
ಮತ್ತ ಏನೋ ಒಂದು ಹದ್ನೈದು ಜನ ಹೋದ್ ನೋಡಮ್ಮದ್ ಹ್ಮ್ ಇನ್ ಹದ್ನೈದು ದಿನ ಹಳ ನ ಕರೆಕ್ಟ್ ಇವತ್ತು
ಬಾರಾಮ ಬಾರಾಮ ತಪ್ಪ
ಯ ಒಂದ್ ವಾರ ಮುಂಚೆ ಬರಕ್ ಮತ್ತೆ ನೀನ್ ಅದ ಕೆಲ್ಸ ಅವ ಇ ಕೆಲ್ಸವ ಅಂದ
ಏ ಇಲ್ಲ ಬರ ಇಲ್ಲ ಇಲ್ಲ ಬರ್ತ್ನ ಬರ್ತಂತ ಒಂದ ವಾರ ಮುಂಚೆಾನ ಬರ್ತ್ನಯತಾ
ಹ್ಮ್ ಎಲ್ಲ ಕೆಲ್ಸ ಕೆಲ್ಸ ಕಾಳ ಅನ್ಸಕ್ ಹೋಗ್ಬೇಕು ಬಾ ಸ್ವಲ್ಪ ಕಾರಾರ್ಡ ಕಾರ್ಡ ಹಸ ಕ
ಕಾರ್ಡಾಸ ಕ ತೋ ಒಂದ ಒಂದ್ ವಾರ ಇದ್ದ ಹೋಗ್ಕ್ಂದ್ರೆ ಅವಾಗ ನಿಜ ಇರ್ತದ
ಇಲ್ಲ ಒಂದ್ ವಾರ ಇದ್ದಾಗ ಮತ್ತೆ ಮನ್ಯಾಗ ಬಿಡಕ್ ಆಗಲ್ಲ ದು ಇದೇ ಚೀಲ್ದಿರ್ತವಲ್ಲಾ ಅರ್ಶಣ
ಹೌದಾನ ಇವಾಗ ಹದ್ಿನೈದು ದಿವ್ಸ ಮುಂಚೆ ಕೊಟ್ಟ ೆಂಗ್ ಮತ್ತ ಎಲ್ಲ ಬಾಳ ಲಾಂಗ ಇದಾಗ ಕೊಡ್ಬಾರ್ದು
ಅಯ ಮತ್ತೆ ಅವಾಗ ಕೂಡಬೇಕು ಮತ್ೆ ಯಾವ ಕೊಡ್ತೀ ಮ ನಾಳೆ ಆದಂತ ಬಂದಿ ಜೋ ಕೊಡ್ತೇನೆ ಯಾರೆಲ್ಲ ಅದಕ್ಕೆ ಮತ್ತೆ ಈಗ ನಮ್ಮ ಅಣ್ಣನವರು ಅವ್ರವರು ಸಂಬಂಧಿಕ ಇದರ್ಗ ಅವ್ರ ಕೊಡ ಗೋತಾನ ತ್ತಏನ್ ಇಲ್ಲಗ
ಹೌದಾ
ಸ್ವಲ್ಪ ಅಷ್ಟ ಇರ
ಹ ಹಾ
ಹಲೋ
ಹಾ ಹೇಳ ಹಾಗ
ಹ್ಮ್ ಅದೇ ಸ್ವಲ್ಪ ಜಲ್ದಿ ಬಂದ ಅಂದ್ರ ನಮ ಕಡೆ ಮುಗಸ ಬಿಡಮ್ ಏನಿಲ್ಲ ಒಂದ್ ಐದ್ ಆರುೂರ ಅಷ್ಟೇ
ಹೌದಾ ಆಯ್ತ ಮೂಸಂತ
ಒಂದ್ ದನ್ದಾಗ ಆದ ಅದೇನ್ ಒಂದ ಒಂದ್ ದನ್ದಾಗ ಆತ
ಹಾ ಹಾ
ಹ್ಮ್ ಮದ ಹೋಗ್ ಬರಾವ
ಆಯ್ತು ಬರ್ತಂತವ ಯಾವಾಗ
ಹ್ಮ ನಾವು ಫೋನ್ ಮಾಡತ್ ಫೋನ್ ಮಾಡ್ದ ಅಂತ ನಿನ್ಗ ನಾಳಗ್ ಅನ್ಸದ ಅ್ರೆ ಇವತ್ತೇ
ಹ ಆಯ್ತ ಅಷ್ಟ ನಾಡ ಬರ್ತ್ ನಾನ್ು
ಹ್ಮ
ಅ ರಸಾಯಲ ತ ಆಮಂತ್ರ ನ ೋಗಗೆ
ರಸ್ ಇಲ್ಲ ಹೋಗ್ಕ್ ಮತ್ತೆ ನೀನ್ ಕರ್ಕೊಂಡ ಹೋಗಬಕ್ ಇಲ್ಲಿಗೂ ಗುಲ್ಬರ್ಗ್ ಹೋಮನ್ಗತಾರ
ಹ ಅದೇ ಗುಲ್ಬುರ್ಕೊ ಅಲ್ಲೇ ಚಲೋ ಮಾಡ್ತಾರ ಫಿಟಿಂಗ್ ಇಟಿಂಗ್ ಎಲ್ಲ ಹೊಲ್ ಕೊಡ್ತಾರ ಅವ್ರೆ
ಸಿಗ್ತಾವ ನಂಗರ ಅಲ್ಲೇ ಒ ಮತ್ತೆ
ಹ್ಮ್ ಅದೇ ಸೂಟ್ ಬೂಟ್ ಆಕಬಡೋ ಅದೇ ಅಲ್ಲ
ಇದು ಬ್ಲಾಕ್ ವಲ್ಸಾಮಯನ ವೈಟ್ ವಲ್ಸಾಮ
ಅಯ ವೈಟ್ೇಡ ಬ್ಲಾಕ್ ಹೊಲ್ಸಾಮ
ಏನ್ ಇದು ಅದು ಸ್ವಲ್ಪ ಇದು ಬೇರೆದಲ್ ಸಮಯ ಮತ್ತೆ ಈಗ
ಅಲ್ಲೋಳಂಬಾಲ್
ಲೈ ಲೈಟ್ ಲೈಟ್ ಪರ್ಪಲ್ದಾಗ ಸಿಗ್ತಾವಲ್ಲೊ ಈಗ ಮಸ್ತ್ ಕಾಂತಾವೋ ಅವು ಮತ್ತ ಹ್ಮ್
ಹ ಅಂತವ್ ದಾಗ ಹೊಲ್ಸಂಬಾ ಚಲೋ ಇರುತ್ತಾವ ಅದ ಮೊದ್ಲು ಅದ್ರಾಗ ಬೇರೆ ಹುಡುಗಿ ದು ಹುಡುಗಿದು ಸ್ಯಾರಿ ಹೆಂಗಿರ್ತ ಅವ್ರ ಡ್ರೆಸ್ ಮೇಲೆ ಮ್ಯಾಚಿಂಗ್ ಮೇಲೆ ತಗೋಬೇಕ ಸೂಟ್ ಬೂಟ
ಅವ್ರದ ಏನ ಹೌದ ಹೌದುೌದು ಅದ ಕರೆಕ್ಟಾ
ಮ್ಯಾಚಿಂಗ್ ಬರಲ್ಲ
ಇಬ್ರುದು ಹ್ಮ್
ಅವ್ರದ ಹೆಂಗ ಅದ ನೋಡ ಕೇಳಮ್ಮ ಯಾವ ಯಾವ ತರ ಐತ ಆತರದ್ಮೇಲೆ ಹೊಲ್ಸಮ್ಮ ನಾವು
ಹ್ಮ್ ಹ್ಮ್ ಅವ್ರದು ಕೇಳಿನಿ
ಹಾ
ನಾಳೆ ನಾಡ್ದ ಹೆಳ್ತೀನಿ ನಿನ್ಗ ಅಂದಾರ ಈಗ ಅವ್ರನು ಹೊಂಟಾರ ಎಲ್ಲಾ ಶಾಪಿ ಪಿಂಗ್ ಮಾಡಾಕ ಇನ್ನ ಒಂದ್ ನಾಳೆಗ್ ಹೊತಾರ ನಾಳೆ ಹ್ಮ್ ನಾಳಗ್ ಓತಾರ ಅಂತ
ಹ ಹ ಹಾ
ಬಟ್ಟಿ ಗಿಟ್ಟ ತಗೊಂತರ ಬಟ್ಟೆ ತಗೊಂಡ್ ಮ್ಯಾಗ ನನ್ಗೆಲ್ಲ ಹೇಳ್ತಾರ ಫೋಟೋ ಗಿಟೋ ಸೆಂಡ್ ಮಾಡ್ತಾರ ಯಾವ್ ಕಲರ್ ಯಾವ್ ಕಲರ್ ಇಲ್ಲಾ ಅಂತ
ಹೌದಾ
ಹ್ಮ್ ಆ ಕಲರ್ ಮ್ಯಾಗ ಮತ್ತೆ ಯಾವ್ದ್ ಚಲೋ ಚೂಸ್ ಮಾಡಿ ನಾವು ತಗೊಂಡ್ರ ಐತಿ ಅವಸ್ ೋಟ ಸಂಂತ
ಆಯ್ತ್ ತಗೋ ಮಾಡ್ಲಿ ತಗೋ ಅಷ್ಟೇ ಅರ್ಜೆಂಟೈನ್ ಅದಾರರಾಮ್ ಅವ್ರೇನು ಒಂದ್ ವಾರದಾಗ ಹೊಲ್ದ್ ಕೊಡ್ತಾರ ಅವ್ರೆನ್
ಹ್ಮ ಏನಿಲ್ಲ ಫುಲ್ ಬ್ರ್ಯಾಂಡ್ ತೋಗಂಬುಡಬೇಕ್ ಬ್ರ್ಯಾಂಡ್ ಒಂದೇ ಸರಿ ಚಲೋ
ಎಲ್ಲ ಎಲ್ಲ ಬ್ರ್ಯಾಂಡ್ಸ್ ಸಿಗುತ್ತ ತಗೋ ಅಲ್ಲಿ ಬಾಳ ಜನ ಹೊಲಸ ನಾನು ಅಲ್ಲಿ ಎಲ್ಲ ಅಲ್ಲೇ ಮಾಡ್ಸಿ ಕೊಟ್ಟಿನಿ ನೀವು ಮದುವಿದವ್ರು ಬಾಳ ಜನ ಅಲ್ಲೇ ಕರ್ಕೊಂಡು ಹೋಗಿದ್ದಿ ದ್ದೆ ನಾನು ಕರೆಕ್ಟ್ ಕರೆಕ್ಟ್ ಫಿಟಿಂಗ್ ಹಿಡಿದು ಕೊಟ್ಟಾರ ಅವ್ರ್ ಹಿಡಿದು ಕೊಡ್ತಾರ ಅವರು ಏನು ಟೆನ್ಷನ್ ಇರ್ಲ್ಲಾರಲ್ಲ ನಂಗೆ
ಹ್ಮ್ ಹ್ಮ್
ಹ್ಮ್
ಎಷ್ಟಟ್ ಪುಡಂಗ ಆ ಅಂಜದ
ಹ್ಮ್ ಬಟ್ಟೆ ಮೇಲೆ ಹೋಗುತ್ತ ಬಟ್ಟೆ ಕ್ವಾಲಿಟಿ ಮೇಲೆ ಹೋಗುತ್ತ ಅದು ಬಟ್ಟೆ ತಗೋಬೇಕು ಅದಕ್ಕೆ ಮತ್ತೆ ಹೊಲ್ಸ್ಬೇಕು ಹೊಲ್ಸಕ
ಹ್ಮ್
ಹ್ಮ್ ತ್ತ ಇಪ್ಪತ್ ಸಾವ್ರ
ಅಷ್ಟ ನಡಿತಾದ್
ಹ್ಮ್ ನಿಮ್ದ ಅಣ್ಣಂದ ಸೇರಿ ಅಂದ್ರೆ ಹೋಗತಾವ ಒಂದ್ ಮೂವತ್ ಮೂವತ್ತೈದ
ಹಾ ಅದೇ ಇಬ್ಬರು ಒಮ್ಮಟಿಗೆ ಅವರು ಬರ್ತಾರ ನಾಳಿಗೆ
ಹ್ಮ್ ಅದೇ ಒಬ್ಬೊಬ್ಬರು ಬೇರೆ ಬೇರೆ ಕಡೆಯಿಂದ ಚಲೋ ಅನ್ಸಲ್ಲ ಅದು
ಅವ ಅಂತಲೇ ಆಗ್ಬೇಕು ನಾವ್ ಅಂತಲ್ಲೇ ಆಗ್ಬೇಕು ಮತ್ ತರಕ ಅವ
ಹ್ಮ್ ಅಲ್ಲೇ ಬಟ್ಟೆ ಸಿಗುತ್ತಾ ಅಲ್ಲೇ ಆರಾಮ ಮಸ್ತ್ ಚಲೋ ಕ್ವಾಲಿಟಿ ಆರಾಮ ಅಲ್ಲೇ ಮಾಡ್ಕೊಂಡ್ ಬಂದ್ಬಿಡಮ್ ಎಲ್ಲ ಒಂದ್ ದಿವಸ ಕಾರ್ ಕಾರ್ ತಗೊಂಡ ಹೊಂದಿಸ ಆರಾಮ್ ಎಲ್ಲ ಇದು ಸುತ್ತ ಆಡ್ಕೊಂಡ್ ಬಂದ್ಬಿಡ್ಬೇಕು
ಕಾರ್ ಆದ್ರೆ ಮತ್ ನಿಂದೆ ತಗೊಂಡಬಾ ಮತ್ತ ಕಾರ್ ಅಂದ್ಮೇಲೆ
ತಗೊಂಡಬರ್ತೀನಿ ತಗೋ ನಂದೆ ಸುಮ್ಮನೆ ಬಾಡಿಗೆ ಇಲ್ಲ ಏನೆಲ್ಲಾ ಒಯ್ ಬರನ ತಗೋ
ಹ್ಮ್ ಹ್ಮ್
ಹ್ಮ್ ಸುಮ್ನೆ ಮನೆಗೆ ನಿಂತದ ಆರಾಮ್ ಆಗಿ ಏನ್ ಮಾಡ್ತೆದ್ ಗಾಡಿ ನಾನೇ ಈ ಕಡೆ ಟ್ರಿಪ್ಪಿಗೂ ಏ ಯಾರ ನಾನೇ ಹೊಡಿತಿನಲ್ಲ ಬಾಡಿಗೆ ಅವಾಗವಾಗ ಸಿಗುತ್ತ ಅಷ್ಟೇ
ಹ್ಮ್
ಹ್ಮ್ ಅವಾಗ ಸಿಗತ್ತ ಹಯ್ ಬರ್ತನಿ ಅಷ್ಟೇ ಖರ್ಚಿಗೆ ಆಗತ್ತಾವ ತೊ
ಎ ಕಡೆ ಮಾಡವ ಒ್ ಮ ಮನೆಗಂದ ಮಾಡ
ಏನ
ಮದೀ ಮನೆ ಮುಂದ ಮಾಡಮ್ಮ ಏನ
ಹ್ಮ್ ಇ ಮನ ಕೇಳ ಅಪ್ಪ ಅಮ್ಮ ಅವರ ಏನಂತಾರ
ಸ್್ಟ ಆವಾಡಿ
ಮನೆ ಮುಂದೆ ಮಾಡಿಬಟ್ರೆ ಚಲೋ ಯಾಕಂದ್ರೆ ಬಾತ್ ಪಬ್ ಪಬ್ಲಿಕ್ ಇರುತ್ತೆ ಎಲ್ಲ ಇರುತ್ತೆ ಇಲ್ಲಿ ಹೊರಗಡೆ ಇಟ್ಟು ಅಂದ್ರ ಅವರು ಅಲ್ಲಿಂದ ಇಲ್ಲಿ ಬರ್ಬೇಕಾನ ಹಂಗ ಅಂತ ಹೇಳಿ ಇದು ಮಾಡ್ತಾರೆ ದೋರ್
ಪರವಾಗಿ ಮತ್ ಇಲ್ಲ ಇದ್ರಲ್ಲಿ ಇಲ್ಲಿ ಕಿರಿಕಿರಿರಲ್ಲ ನಾವೇಏನ್ ಕೊಡಲ್ಲ ಗಿಡ ಹ
ಏ ಇಲ್ಲ ಇವ್ರಗ್ ಹಾಕಂತ ಎದಕ್ ಟೆನ್ಷನ್ ತಗಂತ ಊಟ ಊಟ ಬಡಸ್ತಾರಲ್ಲ ಅವ್ರಿಗೆ ಕೊಡ ನ
ಗ್ಯನು
ಹ ಅವ್ರೇ ಕೊಟ್ಟ ಬಿಡ ಒಂದ್ ಮೂರ್ ಸಾವಿರ ನಾಕ್ ಸಾವಿರ ಐದ ಸಾವರ ಹೋಗುತ್ತತ್ತ ಹೋದ್ರು ಎಲ್ಲಾ ಕಡೆ ಏನ್ ಮಾಡ್ತೇವ ಅವರೇ ಕೊಟ್ಟಬಿಡ ಎ ಟು ಜೆಡ್ ಅವರೇ ಮಾಡಿ ಕೊಟ್ಟ ಬಿಿಡ್ತಾರ
ಅದೇ ಇಬ್ಬರು ಮದಿ ಇರ್ತ ನೋಡುವ ಯಂಗ್ ಮ್ಯಾನೇಜ್ ನೋಕ ಅಂತ ಹೇಳಿ ಇಬ್ಬರು ಮದಿ ಇರು
ಹ ಅಷ್ಟ ಬರ್ತ ಎಷ್ಟೊಂದ್ ಸಾವಿರ ಜನ ಬರ್ತಾರ
ಬರ್ತಾರ ಹ ಬರ್ತಾರ
ಅಯ ಆರಾಮ್ ನಮ್ದೇ ಮೂರ್ ನಾಕ್ ಸಾವಿರ ಬಂತಿ ಜನ ಆರಾಮ್ ಅವರೇ ಒಂದ ಹದ್ನ್ ಜನ ಅವರೇ ಮೇಂಟೈನ್ ಮಾಡ್ಯಾರ ಎಲ್ಲಾರ
ಹ್ಮ್ ಅಂದ್ರ ನಮ್ಮ ಮತ್ರರಾಗ ಹಿಂಗ ನೀಮ ನೀವು ಇದು ಮಾಡಸ್ರ ಚಪಾತಿ ಅದಲ್ಲ ನಮ್ಮದ್ರ ಹಿಂಗಿರಲ್ಲಲ್ಲ ನಾವು
ಕ ಕಂಡ ಮಾಡತ್ರಿ ಏನೋ
ಕಂಡ ಬಿರಿಯಾನಿ ಅ ಸುಖ ತೋರ್ಮ್ಯಾಗ ಹೋತುದ
ಅಥವಾ ಈ ಕಡೆ ನಮ್ಮ್ ಮೂರವರು ಇದ್ದಾರ ಅವರು ಬಾಯ್ ಇದ್ದ ಒಂದ್ ಹತ್ತು ಜನ ಲೇಡೀಸ್ ಒಂದ್ ಐ ಐದಾರು ಜನ ಬಯಸ್ಸು ಬರ್ತಾರ
ಹ ಒಂದ್ ಹತ್ತು ಜನ ವಯಸ್ಸ ಅವ್ರ ಒಂದ್ ಹತ್ತು ಜನ ಇರ್ಲಿ ಒಂದಿಲ್ಲ
ಹ್ಮ ಆತ ಮಾಡ್ಸ ಕರ್ಸಂತ ಹಂಗೇನಿಲ್ಲ
ಹ್ಮ
ಹ್ ಕರ್ಸಂತು ಆರಾಮ್ಸ್ತ್ ಬರ್ಜಾರ ಮಾಡ ಮನೆ ಮುಂದ ಮಾಡ ಮಾಡ ಡೀಜೆ ಬೇಕಂದ್ರ ಹೇಳ ಡೀಜಾ ಕಡಿಸತೇನ ಆ ಕಡೆ
ಡಿ ಜೆ ನು ಹೇಳ್ಬಕ್ ಮತ್ತೆ ಒಂದು
ಎಲ್ಲ ನಿಮ್ಮ್ ಮಂದ್ಯಾಗ ನಿಮ್ ಮಂದಾಗ ಒಂದೊಂದ್ಸತಿ ನಾ ನಿಮ್ಮಂದ ಒಂದೊಂದ್ಸ ನಡೆಯಂಗಿಲ್ಲ ಅಲ್ಲ ಅದು ಅದಕ ಅಂದ್ರೆ
ನಡ್ಯಲ್ಲ ಅವ್ರನು ಒಂದ್ ರಾತ್ರಿಗೆ ಮತ್ತೆ ಅಲ್ದ ಇಲ್ ಮಾಡಬಲ್ ರಾತ್ರಿ
ಹೌ ಹ ಎತ ಕಸಮ ನೌನ
ಹ್ಮ್ ಎಲ್ಲಾ ನಮ್ ಕಡೆ ಈ ಕಡೆ ಕುಡಿಯವ ಪಾಯಿಂಟ
ಹ ಅಂತ್ರ ನಡೀತತಗೋ ಡಿ ಜೇ ಹ್ ಹ್ಮ್ ಹನ ಫುಲ್ ಗ್ರಂಡ ಮಾಡಿಬಿಡೋಣ
ಹ್ಮ್ ಸರಿ ತಗೋ
ಸರ್